ಆಗ್ ಹೇಳಿ
ಹಲೋ ಆರಾಮ್ ಏನ್ರಿ.
ಆರಾಮಿದೀವ್ರಿ ನೀವ್ ಆರಾಮಿದೀರಾ.
ಹೂ ರಿ ಆರಾಮಿದೀವಿ ನೋಡ್ರಿ ಏನ್ ಮಾಡ್ಲತ್ತೀ.
ಮು ಏನು ಮಾಡಲ್ಲತ್ತಿಲ್ಲ ನಿನ್ ಭಾಷೆ ನಂತರ ಮೀಮೀಕ್ರೀ ಏನ್ ಮಾಡ್ಲಾ ನಾನು ಏನ್ ಮಾಡ್ಲತಿ ಏ ಏನ ಇಲ್ ರಿ ಈಗ್ ಹೋಗ್ಬೇಕ ಊಟಕ್ಕೆ ಅದೇ ಅದೇ ಬೇಜಾರಾಗುತ್ತೆ ಊಟ ತಿಂದಿ ತಿಂದಿ ಅದೇ ರಾಗಿ ಮುದ್ದ ದೇ ಅದೇ ನೀರ್ ಸಾರು ಅದೇ ನೀರ್ ಮಜ್ಗೆ ತಿಂದಿ ತಿಂದಿ ಬೇಜಾರಾಗುತ್ತೆ ಇನ್ ಏನ್ ಮಾಡ ಮಾಡದು ಏನು ಒಂದ್ ತಿನ್ಬೇಕಲ್ಲ ಹೊಟ್ಟೆ ಪಾಡು. ಹ್ಮ ಏನೋ ಒಂದು ತಿನ್ಬೇಕಲ್ಲ ಹೊಟ್ಟೆ ಪಡುು ಏನಾವ ಒಂದು ತಿನ್ಬೇಕಾಗುತ್ ಮೆ ಏನೋ ಒಂದು ಮಾಡ್ಬೇಕಾಗುತ್ತ ಅಷ್ಟೇ
ಹೌದು
ಹ್ಮ್ ಮತ್ತೆ ಇನ್ನೇಂದ್ರಿ ಸಮಾಚಾರ ಏನ ಮೊಟ್ ಪಲ್ಯ ಮಾಡೋದು ಗೊತ್ತು ಒಂದಲ್ಲ ಹೇಳಂಗೆ ಸ್ವಲ್ಪ
ಎ ಪಲ್ಲೇನ ರೀ ಚೆನ್ನಾಗ್ ನಮ್ ಸೈಡ್ ನಾವ ಚೆನ್ನಾಗ್ ಮಾಡ್ ವ್ರಿ ಮೊಟ್ಟೆ ಪಲ್ಲೆ ಹೆಂಗಂದ್ರೆ ಫಸ್ಟು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕ್ರಿ ಸ್ವಲ್ಪ ಜಾಸ್ತಿನೇ ತಗೋಬೇಕ ಈರುಳ್ಳಿ ಆಮೇಲೆ ಹ ಟಮಾಟ ಟ ಒಂನೆಡ್ತಾ ಟಮಾಟೊ ತಗೋಬೇಕ್ರೀ
ಹಾ
ಮತ್ತೆ ಟಮಾಟ ತಗೊಂಡ್ಬಿಟ್ಟು ಸಣ್ಣದಾಗ ಕಟ್ ಮಾಡಿ ಇಟ್ಕೋಬೇಕು ಈರುಳ್ಳಿ ಮತ್ತೆ ಟಮಾಟನ
ಹೌದಾ ನಾವ್ ಸುಮಾರು ಏನು ಒಂದ ಒಂದ ಕ್ಷಷಣಕ್ ಮಾಡ್ಬೇಕು
ಹತ್ತು ಜನಕ್ ಯಾಕಂದ್ರೆ ನೀವು ಜಾಸ್ತಿನೇ ಈರುಳ್ಳಿ ತಗೋಬೇಕ್ರೀ ಒಂದ್ ಇಪ್ಪತ್ತರಿಂದ ಇಪ್ಪತ್ ಮತ್ತೈದು ತಗೋಬೇಕ್ರಿ
ಹೌದಾ ಇಪ್ಪತ್ತೈದು ಈರುಳ್ಳಿ ತಗೋಬೇಕಾಗುತ್ತಾ
ಗ ಆಗ್ಬೇಕಲ್ರರಿ ಅದು ಎಣ್ಣಲಿ ಫ್ರೈ ಮಾಡ್ಬೇಕು ನೀರ್ ಹಾ ಕ್ಕಂಗಿಲ್ಲ ಏನಾಕ್ಕಂಗಿಲ್ಲ
ಹೌದ್ ಹ ಇಪ್ಪತೈಇರುಳ್ಳಿ ಹ್ಮ್ ಹ್ಮ್ ಹ್ಮ್
ಅದನ್ನೆಲ್ಲಾ ಸಣ್ಣದಾಗಿ ಚಿಕ್ ತಾಗಿ ಕಟ್ ಮಾಡ್ಕೊಬೇಕ್ರಿ ಹ ಆಮೇಲೆ ಒಂದ್ ಪಾತ್ ದ್ರಗೆ ಹ ಎಣ್ಣೆ ಹಾಕ್ ಬೆಕು ಎಷ್ಟ್ ಬೇಕ ಅಷ್ಟ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಯಾಕಂದ್ರೆ ಟೇಸ್ಟ್ ಚೆನ್ನಾಗ್ ಬರುತ್ತೆ ಅದು
ಏನು ಹೌದಾ ಇದಕ್ಕಾ ಅದು ಎಲ್ಲಾ ಮೊಟ್ಟೆ ಎಲ್ಲ ಎಲ್ಲ ಕಟ್ ಮಾಡ್ಕತ್ತ ತಿಯಸ್
ಇಲ್ಲ ಇಲ್ಲ ಮೊಟ್ಟೆ ಏನ್ ಸಣ್ಣದಾಗ್ ಕಟ್ ನಾ ಡೈರೆಕ್ಟ್ ಅದು ಒಡ್ದ್ ಒಡದ್ ಬಿಟ್ಟ ಹಾಕ್ಬೇಕು ಬಾಯ್ಲ್ ಏನು ಮಾಡಂಗಿಲ್ಲ ಮೊಟ್ಟೆ ಕುದಸಂಗಿಲ್ಲ
ಹಂಗಂದ್ರೆ ನಾವು ಹಿಗೆ ಮೊಟ್ಟೆ ಬೇಯಿಸ್ಬಟ್ಟು ಹಂಗೇಲ್ಲ
ಇಲ್ಲ ಇಲ್ಲ ಫಸ್ಟ್ಒಂದ್ ಪಾತ್ರೆಗೆ ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕ್ತಿದ್ದ ಆದ್ಮೇಲೆ ನಾವು ಈರುಳ್ಳಿನ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದ್ರಲ್ಲಿ ಹಾಕ್ಬೇಕು ಅದು ಅದು ಕಂದು ಬಣ್ಣವರೆಗೂ ಚೆನ್ನಾಗ ಹಾಕಿ ಫ್ರೈ ಮಾಡ್ಕೋಬೇಕು ಆಮೇಲೆ ಫ್ರೈ ಮಾಡ ಹಕೊಂಡ್ ಆದ್ಮೇಲೆ ಟಮೊಟೊ ಕಟ್ ಮಾಡ್ಕೊಂಡಿರ್ತವಲ್ಲಾ ಆ ಟಮೊಟೋನ ಹಾಕ್ಬೇಕು ಅದು ಎಲ್ಲ ಮಿಕ್ಸ್ ಆಗ್ ಹಾ ಹಾ ಒಂದ್ ಎರಡ್ ಟಮೋಟೊ ಜಾಸ್ತಿ ಏನಿಲ್ಲ ಸ್ವಲ್ಪ ಒಂದಿಲ್ಲಂದ ಎರಡು
ಹೌದ ಬಾಳ ರುಚಿ ಕೊಡುತ್ತಾ ಅದು
ಹಾ ಚೆನ್ನಾಗಿರತ್ತೆ ಹಾಕಿ ಚೆನ್ನಾಗಿ ಉರ್ದಿ ಫ್ರೈ ಮಾಡ್ಕೋಬೇಕು ಆಮೇಲೆ ಖಾರ ಉಪ್ಪು ಉಪ್ಪು ಅರಿಶಿಣ ಧನಿಯಾ ಪುಡಿ ಕೊತ್ತಂಬರಿ ಹ್ಮ್ ಮತ್ತೆ ಕರಿಗರಂ ಮಸಾಲ ಹಾ ಮಟನ್ ಮಸಾಲ ಎಲ್ಲಾ ಹಾಕ್ಬಿಟ್ಟು
ಹ್ಮ್ ಹೌದಾ ಅದು ರುಚಿಗ
ಹಾ ಹಾ ರುಚಿಗೆ ಅದೆಲ್ಲಾ ಹಾಕ್ಬಿಟ್ಟು ಮೊಟ್ಟೆ ಮೊಟ್ಟೆನ ಒಂದ್ ಹತ್ತು ಜನಕ್ಕ ಅಂದ್ರೆ ಒಂದ್ ಎಷ್ಟು ಒಂದ್ ಆರು ಮೊಟ್ಟೆ ಇಲ್ಲ ಅಂದ್ರೆ ಏಳು ಮೊಟ್ಟೆ ಏನೋ ಒಡೆದ್ ಹಾಕ್ಬೇಕು ಹ್ಮ್ ಒಡೆದ್ ಹಾಕದ್ಮೇಲೆ ಐದ್ ನಿಮಿಷ ಹಂಗೆ ಬಿಟ್ಟ ಬಿಡ್ಬೇಕು ಐದ್ ನಿಮಿಷ ಬಿಟ್ಟ ಆದ್ಮೇಲೆ ಚೆನ್ನಾಗ್ ಫ್ರೈ ಮಾಡ್ಕೋಬೇಕು
ಹೌದ ಹ್ಮ್ ಹ
ಫ್ಲೇವರ್ ಬಂದಿರುತ್ತೆ ಅದ್ರ ಮೇಲೆ ಚೆನ್ನಾಗಿರುತ್ತೆ ಅದು ರೊಟ್ಟಿಯಲ್ಲಿ ಚಪಾತಿಯಲ್ಲಿ
ಅವ್ರ ಮೇಲೆ ಇದು ಕೊತ್ತಂಬರಿ ಸೊಪ್ ಏನು ಹಾಕಲ್ವಾ ನೀವು ಕೊತ್ತಂಬರಿ ಸೊಪ್ ಹಾಕಲ್ವ
ಹಾ ಅದು ಚೆನ್ನಾಗಿ ರೊಟ್ಟಿಯಲ್ಲಿ ಚಪಾತಿಯಲ್ಲಿ ಚೆನ್ನಾಗಿರುತ್ತೆ ಬಿಸಿ ಅನ್ನದಲ್ಲಿ ಚೆನ್ನಾಗಿರುತ್ತೆ ಹ್ಮ್
ಹೌದಾ
ಹೌದು ಹ್ಮ್
ಹ ಹಾ ಹಾ ಹ ಹೌದು
ಚೆನ್ನಾಗಿರುತ್ತೆ ತಿಂದ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಹ
ಹೌದಾ ಹ್ಮ ಹ್ಮ್ ಮತ್ತೆ ಬಿಡು ಮತ್ತೆ ಏನ್ ಎಗ್ ರೈಸ್ ಮಾಡೋದೇನು ಕೇಳ್ತಿದ್ದೆ ನೀ ನನ್ನ ಅವಾಗ
ಹ್ಮ ಎಗ್ ರೈಸ್ ನಮ್ ಸೈಡ್ ನಮ್ ನಮ್ ಸೈಡ್ ಮಾಡೋದಿಲ್ಲ ಎಗ್ ರೈಸ್ ಎಗ್ ಪ್ರೈ ಅದೇನ ಇವಾಗ ಹೇಳ್ದಲ್ಲ ಅ ದು ಮಾಡ್ತಾರೆ ನಿಮ್ದು ಎಗ್ ರೈಸ್ ಮಾಡೋದಿಲ್ಲ ನೀವ್ ಹೆಂಗ್ ಮಾಡ್ತ
ಎಗ್ ರೈಸ್ ಮಾಡ್ಬೇಕು ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಪ ಮಿಕ್ಸಿಗ್ ಹಾಕಿ ಆಡುಸ್ಕೋಬೇಕು
ಹೂ
ಹ ಮಿಕ್ಸಿ ಹಾಕಿ ಆಡ್ಸ್ಕೊಂಡಿ ಸ್ವಲ್ಪ ಸೈಡಲ್ಲಿ ಎತ್ತಿಡ್ಕೋಬೇಕು ಮತ್ತೆ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಬೇಕು ಬಾಂಡ್ಲಿಗೆ ಹನ್ ಕೇಳಿಸ್ತೈತಾ ನಾನನ್ ಮಾತಾಡದ್ ನಿಂಗೆ ಕರೇನಾ ಕರೆ ಮತ್ ಮತ್ತೆ ಒಂದು ಬಾಣ್ಣ ಲ್ಲಿಗೆ ಎಣ್ಣೆ ಹಾಕ್ಬೇಕು ಓ ಎಣ್ಣೆ ಕಾಯ್ದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ನೀನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲಾ ಹಾಕೊಂಡಿರ್ತಯಲ್ಲ ಕೇಳ್ಸಾತೇನೆ ಓ ಮೇಡಮ್ ಕೇಳಿಸತೈತ ಮೇಡಮ್
ಹಾ ಹ
ಹ್ಮ ಅದೇ ಅದೇ ಹ್ಮ್ ಅದೇ ಬಾಂಡ್ಲಿಗೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನ ಇರುತ್ತಲ್ಲಾ ಅದೆಲ್ಲ ಹಾಕೋಬೇಕು ಅದೆಲ್ಲಾ ಹಾಕೊಂಡಾದ್ಮೇಲೆ ಮತ್ತೆ ನೀ ಈರುಳ್ಳಿ ಎಲ್ಲ ಕತ್ ಮಾಡ್ಕೊಂಡಿರ್ತಲ್ಲ ನೀನ್ ಸುಮಾರು ನಿ ಮನೇಲ್ಲ ಒಂದ್ ಹತ್ತು ಹನ್ನೊಂದ ಜನ ಅವರೆಲ್ಲ ನೀನು ಒಂದ ಹ ಹ ಅಥವಾ ಒಂದ್ ಹದ್ನೈದ ಈರುಳ್ಳಿ ಕಟ್ ಮಾಡಕ ಬಹಳ ರುಚಿ ಬೇಕಂತ ಅಂದ್ರೆ ಯಾಕಮ್ಮ ನಿನ್ ಮಾತ ಏನು ಕೇಳಿಸತೀ ಎಲ್ಲ ಎಲ್ಲಿಗ್ ಹೋಗ್ಬಿಟ್ಟಮ್ಮ ಫೋನ್ ಇಟ್ಬು ಟೂ ಹಾ ಹತ್ತು ಹದಿನೈದು ಈರುಳ್ಳಿ ಉಹಿಸ್ಕೊಂಡು ಹಾ ಒಂದು ಅತ್ತು ಈರುಳ್ಳಿ ಕೊಯ್ಕೊಂಡು ಸಂಡಾಗೆ ಅದು ಚೆನ್ನಾಗಿ ಎಣ್ಣಲಿ ಹ್ಮ ಅದೇ ಹೇಳ್ತಾನೆ ಕೇಳಿಸ್ಕೊ ನೀನು
ಹ್ಮ
ಹ್ಮ ಹ್ಮ ನೆಕ್ಸ್ಟ್ ಆ ಈರುಳ್ಳಿ ಎಲ್ಲ ಸಣ್ಣಾಗಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡ ಇರ್ತಲ್ಲ ಅದು ಎಣ್ಣೆಲ್ಲೆಲ್ಲ ಹಂಗೆ ಚೆನ್ನಾಗೆ ಇದು ಮಾಡು ಅದೇ ಚೆನ್ನಾಗೆಲ್ಲ ಬೇಸ್ ಆದ್ಮೇಲೆ ಕ್ಯಾಪ್ಸಿಕಮ ಹಾಕದ್ರೆ ಬಹಳ ರುಚಿ ಬರುತ್ತೆ ಆ ಕ್ಯಾಪ್ಸಿಕಮ ಹಾ ಕೊಟ್ಟು ಅದನ್ನು ಚೆನ್ನಾಗೆ ಉರಿ
ಹೌದಾ ಹಾ
ಹಾ ಚೆನ್ನಾಗಿರು ಆದ್ಮೇಲೆ ಏನ್ ಮಾಡು ಅಂದ್ರೆ ಮಟ್ಟೆ ಇರುತ್ತತ್ ನೋಡು ಹಸಿ ಮೊಟ್ಟೆ ಟ್ಟೆ ಹ್ಮ ಏನೋ ಹೂ ಈಗ ಕೇಳಿಸೈತೆ ಹೂ ಈ ಕೇಳಿ ಹಸಿಮೊಟ್ಟೆ ಇರುತ್ತಲ್ಲ ಹಸಿಮೊಟ್ಟೆನಾ ಕೇಳ್ಸೈತೆ ಈಗ ಹ್ಮ್ ಕೇಳ್ಸ್ಕೋ ಇದು ಹಸಿಮೊಟ್ಟೆ ಇರುತ್ತಲ್ಲ ಹಸಿ ಮೊಟ್ಟೆನ ಕುಟ್ ಬುಟ್ಟು ಬಾಣ್ಲಿಗೆ ಹಾಕು ಹ ಅಂದ್ರೆ ಸುಮಾರು ನೀವ್ ಹತ್ ಜನ ಇದ್ದೀರಿ ಅಂದ್ರೆ ಒಂದ್ ಹದ್ನೈದು ಮೊಟ್ಟೆ ಹಾಕು ಅಂದ್ರೆ ಜಾಸ್ತಿ ಮೊಟ್ಟೆ ಮೊಟ್ಟೆ ಸಿಗುತ್ತೆ ಬಾಯೋಳಿಗೆ ತಿನ್ಬೇಕಂದ್ರೆ ಬಹಳ ಕೊಡುತ್ತದು ಹ ರುಚಿ ಕೊಡುತ್ತೆ ಒಂದು ಹದ್ನೈದ್ ಮೊಟ್ಟೆ ನಾಲ್ಕುಟ್ಟಿಕ ಹಾಕ್ಬಿಟ್ಟು ಸ್ವಲ್ಪ ಪೆಪ್ಪರ್ ಪುಡಿ ಮೆಣಸಿನ್ ಪುಡಿ ಚಿಕನ್ ಪುಡಿ ಇದು ಮಟನ್ ಪುಡಿ ಸಾಂಬಾರ್ ಪುಡಿ ಮತ್ತೆ ಗರಂ ಮಸಾಲ ಧನೀರ್ ಪುಡಿ ಇದ್ ಎಲ್ಲಾ ಹಾಕ ಕಿ ಚನ್ನಗ್ ಫ್ರೈ ಮಾಡುವುದು ಹಸಿದೆ ವಾಸನೆ ಎಲ್ಲ ಹೋಗೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗ ಅದನ್ನು ಫ್ರೈ ಮಾಡ
ಹೌನ ಹ ಅದು ದಪ್ಪ ಮೆಣ್ಸಿನ್ಕ ಇರ ತ್ತಲ ಅದ್ ಹಾಕ್ ಹ